ಹಲೋ ಹಾ ಕೇಳಿಸ್ತಿದೆ
ಏನ್ ಮಾಡ್ತಿದೀರಾ
ಕೆ ಹೌದಾ ನಿಮ್ಮ ಹೆಸರು
ನನ್ನ ಹೆಸರು ಸಿಂಚನಾ ಅಂತ ನಿಮ್ಮ ಹೆಸರೇನು
ನಮ್ಮ ಹೆಸರು ಸಹಾನ
ಹೌದಾ ಏನ್ ಮಾಡ್ಕೊಂಡಿರೋದ್ ನೀವೀಗ
ನಾವು ಓದ್ತಾ ಇರೋದು
ಓದ್ತಿದ್ದೀರಾ
ಹ್ಮ್ ಹ್ಮ್ ನೀವು ಏನ್ ಓದುತ್ತಿರುವುದು
ನಾನು
ಹ್ಮ
ಬಿಈ ಓದ್ತಿದ್ದೀನಿ
ಹ ನಾವು ನವುನ ಯಾವಷ್ಟು ತಿಮ್ಮ
ಡೇಟಾ ಸೈನ್ಸ್ ಅಂತ
ಹೌದಾ ಊಟ ಆಯ್ತಾ
ಹಾ ಊಟ ಆಯ್ತು ನಿಮ್ದಾಯ್ತಾ
ಹ್ಮ ನಮ್ದು ಆಯ್ತು ಏನ್ ಮಾಡಿದ್ರು ಊಟಕ್ಕೆ
ನಾವು ಅನ್ನ ಪಲ್ಲೆ ಮತ್ತೆ ಸಾಂಬಾರು ಹಪ್ಳ ತಿಂದಿವಿ ನೀವೇನ್ ತಿಂದ್ರಿ
ಅನ್ನಕ್ಕೆ ಅನ್ನ ತಿಂದ್ವಿ
ಮತ್ತೆ ಏನ್ ಸಮಾಚಾರ ನಿಮ್ ಜೊತೆ ಮಾತಾಡತ ಖುಷಿ ಆಗ್ತ ಹಿತನ ನಂಗೆ
ಹೌದಾ ನಮ್ಗೂ ಕೂಡ ಖುಷಿ ಆಗ್ತಿದೆ ನಿಮ್ ವಾಯ್ಸ್ ಚೆನ್ನಾಗಿದೆೆ
ನಿಮ್ಮ ವಾಯ್ಸ್ ಕೂಡ ಚೆನ್ನಾಗಿದೆ ನಿಮ ನಿಮ್ ಜೊತೆ ಮಾತಾಡ್ತಿದ್ದೆ ನಂಗೆ ಖುಷಿ ಆಗ್ತಿದೆ ಜಾಸ್
ಹೌದಾ ಹೌದಾ ನಾವು ನಿಮ್ ಜೊತೆ ಮತ್ತೆ ಮಾತಾಡಿದ್ರೆ ನಮ್ ತಂಗಿ ಈ ತರ ಫೀಲ್ ಆಗ ಇದು ನನ್ಗೆ ಫುಲ್ಲ ಹ ನ್ ನೀವೆಲ್ಲಿ ಇರೋದು ನೀವು
ನಾವು ಭೂಮಿ ಮೇಲಿದ್ದೀವಿ
ಅಯ್ಯೋ ಹೌದಾ ಗೊತ್ತ ಗೊತ್ತೆ ಇರ್ಲಿಲ್ಲ
ಹ್ಮ್ ನಿಮ್ಮಪ್ಪಮ್ಮ ನಿಮ್ಮಪ್ಪ ಅಮ್ಮ ಏನ್ ಮಾಡ್ಕೊಂಡಿದ
ನಮ್ಮಪ್ಪ ಮಾ ಮೂರಲ್ಲಿದ್ದಾರೆ
ಹ್ಮ್ ಹೌದಾ ಹೌದಾ ನಿಂಗೆ ತಮ್ಮ ಅಕ್ಕ ತಂಗಿದರ ನಿಮ್ಗೆ
ಇಬ್ಬರು ತೆಂಗಿ ಒಬ್ಬ ತಮ್ಮ
ಅವರೆೆಲ್ಲ ಓದುತ್ತಿದ್ದಾರ
ಹಾ ಅವ್ರಲ್ಲ ಓದಿ ಇದ್ದರೆ
ಮನೇಲಿ ನೀವೇ ದೊಡ್ಡೋರಾ
ಹ ನಾವೇ ದೊಡ್ಡೂರು
ಹೌದಾ ನಿಮ್ಗೆ ಪರೀಕ್ಷೆಗಳಿದೆಯಾ
ಹಾ ಹಲೋ ಹಾ ಇದಾವೆ ಆದ್ರೂ ಒಂದ ಆಯ್ತು
ಹೌದಾ ಚೆನ್ನಾಗ್ ಬರದ್ರಾ
ಚೆನ್ನಾಗಿ ಬರ್ದೀವಿ
ಚೆನ್ನಾಗ್ ಓದಿದ್ರು ಅನ್ಸತ
ಹ್ಮ ಏನೋ ಓದಿದ್ವಿ ಪಾಸ್ ಆಗಷ್ಟು ಹಾ ಹಾ ನನಗ್ ನಾ ನನಗ್ ನಾಚಾ ಚೆನ್ನಾಗ್ ಓದ್ತೀನಿ ಅಂತ ಅನ್ಸುತ್ತೆ ನಮಗೆ ನಾವು ಚೆನ್ನಾಗ ಚೆನ್ನಾಗಿ ಓದಿ ಚೆನ್ನಾಗಿ ಬರ್ದ ಅಷ್ಟೇ
ಮುಂದೆ ನಿಮ್ ಗುರಿ ಏನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ
ಬಿ ಎಸ್ಸಿ ಮಾಡ್ಬೇಕ ಅನ್ಕೊಂಡನೀ ವೀಯ ಆದ್ರೆ ನಮ್ಮ ಹ ನಮ್ಮ ಹಣೆಬರ ಹೆಂಗ ಆಗುತ್ತೆ ಹೆಂಗ್ ನೋಡ್ಬೇಕು
ಹ್ಮ್ ಆ ತೀರ ಬಿಡಿ ನಿಮ್ಗೆ ಅಷ್ಟು ಇದು ಇದೆ ಕೆಪಾಸಿಟಿ ಇದೆ ಅನ್ಸುತ್ತೆ
ಹೌದಾ ನೀವ್ ಮಾತ್ ಕೇಳ ನನ್ಗ್ ಆಗ್ಬಿಡ್ಟ್ಟೀನಿ ಅನ್ನ ತರ ಭಾವನೆ ಬರ್ತಿದೆ
ಹೌದಾ ನಿಮ್ ಜೊತೆ ಮಾತಾಡ್ ತಿದ್ರೆ ಗಂಟೆಗಳೇ ಹೋಗೋದ್ ಬ ದಾಕ್ತಿಲ್ಲ
ಹೌದಾ ಹ ಅಯ್ಯೋ ಯಾವ ಕಡೆಯಿಂದ ಬರ್ತೀರಾ ಹಾಸ್ಟೆಲ್ ಅಲ್ಲ ಇನ್ ಮನೆಯ ಅಲ್ಲ
ಹಾ ನಾವು ಹಾಸ್ಟೆಲ್ ಅಲ್ಲೇ ಇರ್ತೀವಿ ಚೆನ್ನಾಗಿ ನೀನು ನೀವು ಹಾಸ್ಟೆಲ್ ನಲ್ಲಿ ಇರದ
ಹಾ ನಾವು ಹಾಸ್ಟೆಲ್ಲ್ಲೇ ಇರೋದು
ಹ್ಮ್ ನಮ್ಮ ಹಾಸ್ಟೆಲಲ್ಲಿ ಎಲ್ಲರೂ ಒಂದೊಂದು ಒಂದಂಂತರ ಒಬ್ರು ಜಾಸ್ತಿ ಓದ್ತಾರೆ ಒಬ್ರು ಒಬ್ರು ನಾರ್ಮಲ್ ಆಗಿ ಓದ್ತರೆ ಒಂದ್ ನಮ್ ರೂಮ್ಲ್ಲಿ ಒಂದು ಹುಡುಗಿ ಇದ್ದಾಳೆ ಅವಳ ಕಂಡ್ರೆ ನಂಗೆ ಹಾಗೆ ಬರಲ್ಲ
ಹಾ ಯಾಕೆ
ನಂಗ ಗೊತ್ತಿಲ್ಲ ಅವಳಿಗೂ ನಂಗಗು ಜಗಳ ಆಗಿದೆ ಅವಳಗು ನಂಗು ಆಗೆ ಬರಲ್ ಅವಳು ನಂಗೆ ನೋಡಿದ್ರೆ ಇಷ್ಟ ಆಗಲ್ಲ
ಹೌದಾ ಯಾಕ ಜಗಳ ಆಡ್ತೀರಾ ಇರೋದಂಜಿ ಹೇಳ
ನಿಮ್ ರೂಮ್ ಅಲ್ಲಿ ನಿಮ್ಗೆಲ್ಲರೂ ಇಷ್ಟ. ನಾ.
ನಮ್ ರೂಮಲ್ಲಿ ಮ್ಚ್. ಅಂದೆ ಇಯ ಯ ಇವಾಗ್ ಗ ನೋಡು ಡಿಗ್ರಿ ಲೈಫ್ ಕೊ.
ಹ್ಮ್ ಹೌದು ನಮ್ ರೂಮಲ್ಲಿ ನಮ್ ನಮ್ ರೂಮಲ್ಲಿ ಆರ್ ಜನ ಇದಾರೆ. ಅದ್ರಲ್ ನಂಗ್ ಒಂದ್ ಹುಡ್ ಗಿ ಅಂದ್ರೆ ಇಷ್ಟಾನೇ ಆಗಲ್ಲ ಫುಲ್ಲು ಸೊಕ್ ಸೊಕ್ ಇದೆ ಅದಕ್ಕೆ ನಿಮ್ಗೆ ಇಷ್ಟಾನೇ ಆಗಲ್ಲ.
ಅಂದ್ರೆ ನಿಮಿಗಿ ಜಾಸ್ತಿ ಹಚ್ಕೊಂಡಿರೋ ಸ್ನೇಹಿತೆ ಅಂದ್ರೆ ನಿಮ್ ಭಾವನೆ ಎಲ್ಲಾ ಹೇಳ್ಕೋಬೊದು ಅನ್ನೋವ್ರು ಇದ್ದಾರ ನಿಮ್ಮ ಹಾಸ್ಟೆಲ್ ಅಲ್ಲಿ.
ಹೂ ಇದರೆ.
ಯಾ
ಜಾಸ್ತಿ ತಲೆ ತಿಂತಾರೆ ಅವ್ರ್ ನಂಗ್ ಯಹಿ
ಹೌದಾ ಯಾಕೆ ಅಷ್ಟು ಚೆನ್ನಾಗಿರ್ತಾರ ಅವ್ರು.
ಹೂ ಅಷ್ಟೆ ಹೌದಾ ಅವ್ರ್ ತುಂಬಾ ತಳ್ಳಗಿದ್ದಾರೆ ಆದ್ರೆ ಯಾಕೆಂತ ಗೊತ್ತಿಲ್ಲ ತುಂಬಾ ತಳ್ಳಗಿದ್ದಾರೆ ಗಾಳಿ ಬಂದ್ರೆ ತೂರ್ಕ್ಯಾಂಡ್ ಹೋಗ್ಬಿಡ್ತಾರೆ.
ಹ್ಮ್ ಅವ್ರತ್ರನೇ ಜಾಸ್ತಿ ಶಕ್ತಿ ಇರುತ್ತೆರಿ ಹಂಗೆಲ್ಲಾ ಮಾತಾಡ್ಬೇಡಿ ನೀವ್. ನೀವು ಸಿಂಚನ ವ್ಯ.
ನಮ್ಗ್ ಗೊತ್ತೇ ಇರ್ಲಿಲ್ಲ ಹೌದ ಅದು ಕರೆಕ್ಟೇ ಜಾಸ್ತಿ ಶಕ್ತಿ ಅವ್ರತ್ರ ಅವ್ರ್ ಹತ್ರನೇ ಇರುತ್ತೆ ಕೇಳುಸ್ ತಿದ್ಯ. ಒನ್ ನಿಮ್ಷ ಇರಿ.
ಹಲೋ.
ಕೇಳುಸ್ ತಿದ್ಯ ಇಗ.
ಇನ ಹೆಂಗಿತ್ತು.
ದಿನ ಇವತ್ತಿನ್ ದಿನ ನಂಗೆ ಮ ಬರೋ ಮುಂದಿನ್ ದಿನಗಳಲ್ಲಿ ಪರೀಕ್ಷೆ ಇದೆ ಒಂದು ಇವತ್ತು ನಾನು ಓದ್ಬೇಕು ಅನ್ಕೊಂಡಾದ್ರೂ ಓದಕ್ ಆಗ್ಲಿಲ್ಲ ನನ್ ಕಡೆಯಿಂದ.
ಕ
ಯಾಕಂದ್ರೆ ಫುಲ್ಲು ನಂಗೆ ಆ ಕಡೆ ಈ ಕಡೆ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಅದಕ್ಕೆ ಯಾರು ನಂಗ್ ಓದಕ್ಕೆ ಬಿಡ್ತಿರ್ಲಿಲ್ಲ ಬಂದ್ ಬಂದ್ ಒಂದ್ ಹುಡುಗಿ ಓಕೆ ಅಂದ್ನಲ್ಲ ನಾನು. ಅವ್ಳ್ ಜಾಸ್ತಿ ಬಂದ್ ತಲೆ ತಿಂತಿದ್ಲು ನಂಗೆ ಓದಕ್ಕ್
ಹೌದಾ! ಹ್ಮ್. ಏನಾದ್ರು ಭಯ ಇಡ್ಸ್ಬೇಕು ಆಗ್ತರ ನಿನ್ಗೆ ಏನಾದ್ರೂ ಮಾಡಿ ಅಂದ್ರೆ ಆ ಹುಡ್ಗಿಗ್ ಭಯ ಇಡ್ಸ್ಬೇಕ್ ನೀ ಯಾಕಂದ್ರೆ ನಿನ್ ಇನ್ನೊಂದ್ಸಲ ನಿನ್ ಜೊತೆಗ್ ಬರಲ್ಲ
ಆ ಹುಡ್ಗಿ ಆದ್ರೂ ಹಂಗ್ ಮಾಡುತ್ತೆ.
ಆದ್ರೂ ಹಂಗಂದ್ರೆ ಎಷ್ಟ್ ಇದ್ ಇರ್ಬೇಕಲ್ಲ ಆ ಹುಡುಗಿ
ಹ್ಮ್. ನೀವೇ ನೀವ್ ಎಲ್ಲಾದ್ರೂ ನೀವೆಲ್ಲಾದ್ರೂ ಬೇರೆ ಕಡೆ ಹೋಗ್ಬೇಕು ಅಂತ ಏನಾದ್ರು ಅನ್ಕನ್ತಿದ್ದಿರಾ?
ಪ್ರವಾಸಕ್ಕ್ ಹೋಗ್ಬೇಕು ಅಂತ ಅನ್ಕೊಂಡೀವಿ
ಸರ್ ನಿಮಗ್ ಪ್ರವಾಸ ಅಂದ್ರೆ ಇಷ್ಟ್
ಯಾ ಇಷ್ಟ ಆದ್ರೆ ತಂದೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ
ಹ್ಮ್.
ಈ ಕಡೆ ಆದ್ರು ಅದೇ ನಮ್ ನಮ್ ಮನೇಲಿ ಸ್ವಲ್ಪ ಜಾಸ್ತಿ ಕಟ್ಟುನಿಟ್ಟು ಎಲ್ಲಿಗೂ ಕಳ್ಸಲ್ಲ
ಹೌ ಹೌದಾ ನಮ್ ಮನೇಲ್ ಹಂಗೆಲ್ಲಾ ಇಲ್ಲ ನಮ್ ಅಪ್ಪ ಅಮ್ಮ
ಹಾ ನಿಮ್ ಮನೆಗ್ಯಾರ್ ನಿಮ್ ಮನೇೆಲಿ ನಿಮ್ ಅಪ್ಪ್ ಹೋಗು ಹೋಗು ಅಂತಾರೆ ಆದ್ರೆ ನೀವು ಹೋಗಲ್ಲಲ್ಲ
ಇಲ್ಲ ನಾನ್ ಹೋಗ್ತೀನಿ
ಹೋಗ್ತೀನಿ ನಾನು ಆದ್ರೆ ನಂಗೆ ಅದು ವಾಹನದಲ್ಲಿ ಸಂಚಾರ ಮಾಡೋದ್ ಇಷ್ಟ ಆಗಲ್ಲ ಜಾಸ್ತಿ
ಹಾ ಹಾ ಹಾ
ನಂಗ್ ಹೇಳ್ ಎರಡು ಕಾಲಿನ ಗಾಡಿಗಳಂದ್ರೆ ಇಷ್ಟ ನಾಲಕ್ ಕಾಲಿಂದಂದ್ರೆ ಇಷ್ಟ ಆಗಲ್ಲ.
ದೇವರು ಕೊಟ್ಟಾರಲ್ಲ ಆ ಕಾಲಿಂದನೇ ಹೋಗ್ಬೋದಲ್ಲಾ
ಹ್ಮ್ ಆದ್ರೆ ಎರಡು ಕಾಲಿಂದ ಜಾಸ್ತಿ ಜಾಸ್ತಿ ದೂರಾ ಹೋಗಕ್ ಆಗಲ್ವಲ್ಲ
ನೀವೇ ಅಂದ್ರಲ್ಲ ಇಷ್ಟ ನನಗೇ ಎಲ್ಲಾ
ಅಲ್ಲ ನಾವು ಆದ್ರೂ ಎರಡು ಕಾಲಿಂದ ಹೋಗಕ್ಕೆ ಆಗಲ್ಲ ಅದ್ನೂ ವಿಚಾರ ಮಾಡಬೇಕ್ ಅಲ್ಲ ಹ್ಮ್
ಹ ಮತ್ತೆ ನಿಮ್ಮ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾರೆ?
ಅಮ್ಮ ಮನೆಯಲ್ಲೇ ಇರುತ್ತಾರೆ. ನಮಿಗೆಲ್ಲಾ ಅಡುಗೆ ಮಾಡಿ ಸ ನಂಗ ಒಮ್ಮ ತಮ್ಮ ಇದ್ದಾನೆ
ಹ್ಮ್
ಅಷ್ಟ
ಮತ್ತೆ ರೈ ರೈತರ ಮಗಳಾಗಿ ಎಷ್ಟು ಖುಷಿ ಇದೆ ನಿಮಗೆ ಹಾ ಹೇಳ್ ಕೆಣಕ್ ತಾರೆ ಹೆ ಮ್ಮೆ ಎಲ್ಲ ರೈ ಹತ್ರ ಮಗಳು ಅಂತ ಹ್ಮ್ ನೀವು ಏನಾದ್ರೂ ಊರಿಗೆ ಹಂಗ ಲ್ಲಿ ಕೆಲ್ಸ ಮಾಡ್ತೀರಾ
ಇಲ್ಲ ಇಲ್ಲ ನಮ್ಮ್ ಮನೇಲಿ ನಾವ್ ಬ ಹಚ್ಚಲ್ಲ ಮಕ್ಳಿಗೆ
ರಾ ನಿ ಬೆಲ
ಹೊಲ್ದಲ್ಲಿ ಜೋಳ ಬೆಳಿತೀವಿ ಭತ್ತ ಬೆಳಿತೀವಿ ಅಡಿಕೆ ಬೆಳಿತೀವಿ ಹಲ್ಸಂದಿ ಕಾಳ ಅಂದ್ರೆ ಗೊತ್ತಾ ನಿಮ್ಗೆ
ಹಾ ಗೊತ್ತು ಗೊತ್ತು ನಾನು ಉತ್ತರ ಕರ್ನಾಟಕದ ಹುಡುಗೀಿನಿ
ನೀವ್ ಉತ್ತರ ಕರ್ನಾಟಕನಾ ನಾನ್ ದಕ್ಷಿಣ ಕರ್ನಾಟಕ ಹ್ಮಾಂಗ್ವೇಜ್ ಸೇಮ್ ಬರ್ತಿದ್ದ ಅಂತಾನ ನಮ್ಮಮ್ಮ ಹ ಉತ್ತರ ಕರ್ನಾಟಕ ನಮ್ಮಪ್ಪ ದಕ್ಷಿಣ ಕರ್ನಾಟಕ. ಹ್ಮ್ ಅಡಿಕೆ, ಬಾಳೆ ಹ
ಹ ಆರು ವರ್ಷಕ್ಕ ಒಂದ್ಸಲ, ಹೌದಾ ನಾನ ಆರು ವರ್ಷ ಒಂದ್ಸಲ ಕೊಡ್ತೈತಿ ಅನ್ನೋದ ಕೇಳ್ಪಟ್ಟಿದ್ದೆ.
ಹೆಸ್ದಾಗ ಹಚ್ಚಿ ಏಳ ವರ್ಷ, ಎಂಟ ವರ್ಷಕ್ಕೆ ಫಲ ಕೊಡುತ್ತೆ. ಆಮೇಲೆ ಒಂದ್ಸಲ ಫಲಾ ಕೊಟ್ರೆ ವರ್ಷ ವರ್ಷ ಫಲಾ ಕೊಡುತ್ತೆ ಅದು ಬರಕೆ ಅಷ್ಟು ದಿನ ಏಟ್ ಮಾಡ್ಬೇಕು. ಅಂದ್ರೆ ಈಗ ಜೋಳ ಹಾಕಿ ತಕ್ಷಣ ಸಡನ್ನಾಗ್ ಬರಲ್ಲಾಲ.
ಹಾ ಹಾ
ನೀ ವೇಟ್ ಮಾಡ್ಬೇಕ್ ಹೊ ಹಂಗೆ ಅದು ಆರು ವರ್ಷ, ಏಳು ವರ್ಷ ವೇಟ್ ಮಾ ಇದು ಕಾದ್ರೆ ಬರುತ್ತೆ.
ಹಾ ಹೌ ಹೌದು. ಅದ ಮತ್ತೆ ನಿಮ ಜೀವನ ಹೆಂಗ್ ನಡೀತಿದೆ, ಇಲ್ಲ ಇಲ್ಲ ಬೆಳೆಲ್ಲ ನಮ್ ಕಡೆ ಜೋಳಾ ಅಕ್ಕಿ ಆತರ ಅತ್ತಿ ಏ ಇಲ್ಲ ಇಲ್ಲ ನಮ್ ಅದು ಹೊಲ ಇಲ್ಲ.
ಹೌದು.
ಹಾ ಅಂದ್ರೆ ನನಗೆ ಇಲ್ಲ ಇಲ್ಲ, ನನಗೆ ಹೊಲಾ ತಂತಲ್ಲಿ ಹೋಗ್ಬೇಕು ಅಂದ್ರಲ್ಲ ಇಷ್ಟ, ಆದ್ರೆ ನಮ್ಮ ಮನೇೆಯಲ್ಲಿಲ್ಲ ಈ ಮದ್ವೆ ಹ ನನಗೂ ರೈತರು ಅಂದ್ರೆ ಇಷ್ಟಾನೇ. ಹ್ಮ್ ಹ್ಮ್ ಹ್ಮ್ ಮತ್ತೆ ಹೋ ಧನ್ಯವಾದ. ಧನ್ಯವಾದ.
ಏನ್
ಮತ್ತೆ ನಿಮ್ ಜೀವನ, ಮುಂದೆ ಜೀವನ ನಿಮ್ ಮುಂದ ಹೆ ನಿನ್ಗೆ
ಮುಂದೆ ಜೀವನ ಏನಿಲ್ಲ ಈ ಈ ನ ಈ ಬಿ ನ ಮುಗಸ್ಕೊಂತೀನಿ ಓದೋದ್ನ ಒಂದು್ ಹುದ್ದೆ ಹೋಗ ತಿನ್ನಿ
ಹ್ಮ್
ಹೋಗಿ ನಮ್ಮ ನನ್ ತಮ್ಮನ ನಾನೇ ಓದಿಸ್ ಬೇಕು ಅಂತ ಆಸೆ ಇದೆ
ಹಾ ಹಾ ನಿಮ ತಮ್ಮಣ
ಹ್ಮ್ ಮಾಡ್ಬೇಕು ಅಂತ ಇದು ಹ ನಾನೇ ದೊಡ್ ಮಗಳು ನಂ ತಮ್ಮ ಇದ್ದಾನೆ ಒಬ್ನು ಹ್ಮ್
ಹ್ಮ್ ಹಾ
ಹಾಸ್ಟೆಲ್ಲಲ್ಲಿ ಇದ್ದೀರಾ ಈಗ ನೀವು
ಚಲಲೇ ಇರೋದು
ಸರಿ ನಿಮ್ ಜೊತೆ ಮಾತಾಡಿದ ಖುಷಿ ಆಯ್ತು
ಏ ಇಲ್ಲ ಮಾತಾಡಿ ಇನ್ನು ನೀ ನಿಮ ನಿಮ ನೀ ನಿಮ್ ಜೊತೆ ನಿಮ್ ಜೊತೆ ಮಾತಾಡ್ರ ಟೈಮೇ ಹೋಗ್ತಿಲ್ಲ
ಶುಭರಾತ್ರಿ ಹ್ಮ್ ಮತ್ತೆ ಸರಿ ನಾನು ಓದ್ಕೋಬೇಕ ನಾನು ಓದ್ಕನಕ್ ಹೋಗ್ಬೇಕು ಸರಿ ಗುಡ್ ಶುಭರಾತ್ರಿ ಧನ್ಯವಾದಗಳು ಶುಭರಾತ್ರಿ